ಹಲೋ ಸೋಮನಾಥ್ ಏನ್ ಮಾಡಗತ್ತೀ
ಈ ಮಾಳತ್ತ ಪಾ ಕಾಶಿನತ
ನಲ್ಲಪ್ಪ ಆರಾಮದೆಲ್ಲಾ
ಆರಾಮ ನೋ ನೀ ಅರಾಮ
ಒಂ ಕಾಲೇಜು
ಕಾಲೇಜ ಇಲ್ಲ ಕಾಲೇಜ್ ಬುಟಿ ನೀ
ಕಾಲೇಜ್ ಬಿಟ್ಟಿದ್ದಿ.
ಹ್ಮ
ಏ ಮಾಡತಿ ಮತ್ತ
ಇಲ್ಲೇ ದುಕಾನೆಗ ಕೆಲ್ಸ ಮಾಡ್ತೀನಿ.
ಯಾವ ದುಕಾನು
ಅಗ್ರಿ
ಅಗ್ರೀ
ಹ್ಮ್ ಅಗರಿ ಅಗ್ರ ದದುಕಾನ ಕೆಲಸ ಮಾಡತೀನಿ.
ಎಲ್ಲಿ
ಇಲ್ಲಿ ಇದು ದೇವದುರ್ಗ.
ದೇವದುರ್ಗ ಇದು ಹೊಸಪೇಟೆ ಜಿಲ್ಲಾ.
ಹ್ಮ್ ಹೊಸಪೇಟೆ ಜಿಲ್ಲಾ ದೇವದುರ್ಗ.
ಎಷ್ಟ್ ಕೊಡ್ತಾರೆ ಸಂಬಳ ಪ್ರತಿ ತಿಂಗಳು
ಕೊಡ್ತಾರೆ ಕಣ ಅಷ್ಟೆ ಒಂದು ಒಂದು ಹತ್ತು ಸಾರ ಕೊಡ್ತಾರ‌.
ಹ್ಮ್ ನಡೀತಾ ಅಷ್ಟಲ್ಲೇ ಹತ್ತು ಸಾವಿರದಲ್ಲಿ
ಮಾಡಬೇಕಕ್ತಪ್ಪ ಏನ್ ಒಂದು
ಈಗೇನ್ ಊಟ ಮಾಡಿದ್ರ ಇವತ್ತ
ಇವತ ಊಟ ಮಾಡಿಲ್ಲ. ನೈಟ್ ಈಗ್ ಮನಿ ಹೋದತ್ತೇನೆ ಈಗ್ ಮನ ಹೋಗ ಮಾತಾಡು
ಹ್ಮ ಎಷ್ಟ್ ಗಂಟೆ ಸ ಅದ ಕೆಲ್ಸ ಮಾಡ್ತೀನಿ
ಆ ದಿನ್ನಾ ಒಂದು ಒಂದ್ ಹನ್ನೆರಡು ಗಂಟೆ ಹಿಡಿತ್ತೆ
ಮುಂಜಾನೆ ಎಷ್ಟು ಗಂಟೆಗೆ ಹೋಗ್ತಿ
ಮುಂಜಾನೆ ಐದಕ ಹೊಗ್ತಿನಿ ಸಂಜೆ ಐದಕ್ಬರತಿನಿ ವಾಪಸ್
ಮುಂಜಾನೆ ಅಷ್ಟು ಬೇಗ ಹೋಗ್ತೀ
ಹೂಂ ಮುಂಜಾನೆ ಹೋಗಿದ್ದೆ ಸೇಲ್ಗಳು ಮುಂಜೆನಾತ ಆಕ್ಚುಲಿ ನಮ್ದ
ಮುಂಜಾನೆ ನಾಷ್ಟ ಮಧ್ಯಾಹ್ನ ಊಟ ಎಲ್ಲಿ
ಎಲ್ಲ ಹೊರಗೆ ಮಾಡೋದು
ಅದಕ್ಕಾದ್ರೂ ಅವರು ಕೊಡ್ತಾರಲ್ಲ ಅಮೌಂಟ್
ಹ್ಮ್ ಕೊಡ್ತಾರೆ ಅದು ಕೊಡ್ತಾರದ
ಮತ್ತೆ ಹೋಗುದು ಹೇಗ ಇಗ್ತಿ ಗಾಡಿ ಮ ಗಾಡಿ ಮಾಡೀವೋ ಕಾರ್ ಗಾಡಿನ ಇದಿಯೋ ಬಸ್ಸಿಗೆ ಹೋಗ್ತೀಯ
ನಡ್ಕೋತ ಹೋಗ್ತೀನಿ ನಡಕೋತ
ನಡುಕೋತ
ಹ್ಮ್
ಎಷ್ಟೆಕ್ ಎಷ್ಟ ದೂರ ಇದೆ
ಆಗುತ್ತೆ
ಹತ್ತು ಕಿಲೋಮೀಟರ್
ಹ್ಮ್
ಹತ್ತು ಕಿಲೋಮೀಟರ್ ಡೈಲಿ ನಡ್ಕೋತ ಹೋಗ್ತಿ?
ಹ್ಮಂ ದಿನ್ನಾ ಹತ್ತ ಕಿಲೋಮಿಟರ್ ನಡಕೊಂಡ ಹೋಗ್ತಿನ ನಾ
ಯಾವ್ದಾದ್ರು ಗಾಡಿ ಸಿಕ್ಕರೆ ಕೈ ಒಗಿತೀಯ ಗಾಡಿಗೆ
ಹ್ಮ್ ಯಾವ ಗಾಡಿ ಸಿಕ್ಕ್ರೆ ಕೈ ಹೋಗ್ದಿ ಆ ಗಾಡಿ ಹೋಗ್ತ ಹೇರ್ತೇನಿ
ಮತ್ತೆ ಬರೋಕ್ ಮುಂದೆ ಹೇಗೆ
ಬರಕ್ ಮುಂದೆ ನಾನು ಮಾಲಕರು ಗಾಡಿ ಒಳಗೆ ಬರದು
ಮಾಲಕ್ರು ಬಿಡ್ತಾರ
ಹ್ಮ ಭಗವಂತರ ಗೌಡ್ರು ಬಿಡತಾರ
ಭಗವಂತರಾಯ ಗೌಡುರು ಅವರು ನಿಮ್ಮ್ ಮಾಲಕರು
ಅವರು ಅಂದ್ರೆ ಅವರು ಹ್ಮ ಅವ್ರೇ
ಮತ್ತೆ ಅವ್ರೇನು ಅವ್ರಿಗೆ ಬೊಗ್ಗು ಪಾಟೇಲ್ ಬೊಗ್ಗು ಪಾಟೇಲ್ ಅಂತಾರಂತೆ ಎಲ್ಲರಿಗೋಗಿ ಬಗ್ತಾರಂತೆ ಅವರು
ಅವರಲ್ಲ ಅವರು ನಮ್ ದತ್ತು ಪುತ್ರರು ಇನ್ನೊಬ್ಬರು ಭಗವಂತ ಗೌಡ್ರಂತಿದ್ದಾರ ಅವರು
ಹ ಬೊಗ್ಗು ಪಾಟೀಲ್ ದತ್ತು ಪುತ್ರ ಭಗವಂತ ರಾಯ್ ಗೌಡ ನಿಮ್ಮ್ ಮಾಲಕರು
ಮಾಲಕರು
ಹೇಗದಾರ ಅವರು ನಿಮ್ ಮಾಲಕರು ತುಂಬಾ ಹಚ್ಗೊಳ್ತಾರ ನಿಮ್ನ
ಅಂತ್ಹೇಳಿ ಇಟ್ಕೊಂಡಾರ ಅಷ್ಟೇ
ಹ್ಮ್
ಹ್ಮ್
ಸಂಬಳ ಅದು ಜಾಸ್ತಿ ಕೊಡ್ತಾರಲ್ಲ ಮತ್ತೆ
ಏನೂ ಕೊಡಲ್ಲ ಸುಮ್ ಎಷ್ಟು ಮನಿಪೂರ್ತಕ ನಡಿತದ ಅಷ್ಟು ಸಂಬಳ ಅಷ್ಟೇ ಐತೆ
ಹ್ಮ್ ಮತ್ತೆ ಕಾರ್ಗಾಡೇ ಅದು ಇದೆಯಲ್ಲ ಅವ್ರ್ದು ಯಾವ್ದ ಇದೆ ಕಾರ್ಗಡೆ
ಯಾರ್ ಅವ್ರದಾ
ಹ್ಮ್
ಅವ್ರ ಏನೋೃಷ್ಟೇನ ಐತಿ ಅವ್ರ ಹತ್ರ
ಹ್ಮ್ ಹ್ಮ್ ಅದ್ರ ಮೇಲೆ ಏನ್ ಮಾಡಡಸಿದ್ದಾರೆ ಮರರ್ ಮೇಲೆ
ಹ ಏನೋ ಬರ್ಸಿದ್ದಾನೆ ಅಪ್ಪ ಏನೋ ಶ ಮಲ್ಲಮ್ಮತನೋ ಬರ್ಸಿದ್ದಾನೆ
ಮಲ್ಲಮ್ಮ ಅವ್ರ ಹುಡುಗಿ ಹೆಸರ ಅಲ್ಲ ಮಲ್ಲಮ್ಮ
ಇದು ಅವ್ರ ತಂಗಿ ಹೆಸರು
ತಂಗಿ ಹೆಸರು ಇಷ್ಟ ಎಷ್ಟು ಬೇಗನೆ ತಂಗಿ ಆ ಲೈಕೆ
ಹ್ಮ್ ತಂಗಿಆಗಬೇಕು ರಕ್ಷಾ ಬಂಧನ್ ದಿವಸ ರಕ್ಷಾ ಬಂದನ ದಿವ್ಸ ರಾಕಿ ಕಟ್ಟಿ ಕಟ್ಟಿ
ಹ್ಮ್ ರಕ್ಷಾ ಬಂಧನ್ ಆಗಸ್ಟ್ ಇಪ್ಪತ್ರೊಂಬತ್ತಕ್ಕೆ ಇದಿಯಲ್ಲ ಈ ಸಲ
ಹೌದು ಈಸಲ ಬಾಳ ಜುಲ್ದಿ ಐತಿ
ಆಗಸ್ಟ್ ಇಪ್ಪತ್ತೊಂಬತ್ತು ಸಮ್ಮು ನಮ್ಮ ಸಮ್ಮು ಇಪ್ಪತ್ತೆಂಟುಕ ಮುಗುತ್ತೆ ಇಪ್ಪತ್ತೊಂಬತ್ತಕ್ಕ ರಕ್ಷಾಬಂಧನ
ಟಾಕ್ಸಿಕ್ ರಿಲೀಸ್ ಯಾವಾಗ ಆತದ ಇಪ್ಪತ್ತ ಇಪ್ಪತ್ತಾರಕೇನ
ಹಾ ಇಪ್ಪತ್ತಾರು ಆಗಸ್ಟ್ ಇಪ್ಪತ್ತಾರಕ್ಕೆ ಆಗುತ್ತೆ
ಆಯ್ತಾ ಆರಾಮ್ ಅದ ಅವಾಗ ಆರಾಮ್ ಹೋಗೋದು ಪಿಕ್ಚರ್ ಗಿಚರ್ ನೋಡೋದು
ಹ್ಮ್ ದೊಡ್ ಮಾಲಿಗೆ ಹೋಗ್ತಿರಿ ನೀವ್ ಹಾಗಾದ್ರ
ಹಾ
ಇಪ್ಪತ್ರೊಂಬತ್ತಗ ನಮ್ದು ಸಮ್ಮು ಮುಗಿಯುತ್ತ
ಹಾ ಸಸೇಮ್ ಮುಗಿಯುತ್ತೆ ನಮ್ದು
ಇಪ್ಪತ್ತೆಂಟಕ್ಕೆ ರಕ್ಷಾಬಂಧನ ಇಪ್ಪತ್ತಾರಕ್ ಟಾಕ್ಸಿಕ್ ಫಿಲ್ಮ್ ರಿಲೀಸ
ಹ ಟಾಕ್ಸಿಕ್ ಫಿಲಂ ರಿಲೀಸ್
ಹ್ಮ್ ಮತ್ತೆ ಊರಿಗ್ದು ಹೋಗಿಲ್ವ ಊರಿಗೆ ಹೋಗಿಲ್ವಾ ನೀವು
ಇಲ್ಲ ಹೋಗಿಲ್ಲ ಈ ಸಲಿ ಕಾಮನ್ ಆಪ್ ತಗೊಂಡ್ಕ ಸುಟ್ಟಿ ಕೊಟ್ಟಿಲ್ಲ ಮಾಲಕರು
ಹ್ಮ್ ನೀವು ಅಲ್ಲೇ ಮಾ ಕೆಲ್ಸ ಮಾಡ್ತೀರಲ್ಲಾ ಕಲಬುರ್ಗಿ ಅಲ್ಲಿನೇ
ಹ್ಮ್ ಹ್ಮ ಹೊಸಪೇಟೆ
ಅತ್ತ ಯಾವಾಗ ತಗೊಂಡ್ ಹೋಗತೀರ
ಹ ಎರಡ ವರ್ಷ ದುಡದಿ ಹಂಗೆ ಒಂದೆರಡು ವರ್ಷ ಮನೆಗೆ ಇರದು
ಎರಡು ವರ್ಷ ದೂರದು ಎರಡು ವರ್ಷ ಮನೆಯೆಯಲ್ಲಿ ಇರ್ತೀರ
ಹ್ಮ್
ಮತ್ತೆ ದುಡದರೋಕ್ಕ ಎಲ್ಲಾ ಏನ್ ಮಾಡಾಕತ್ತಿರಿ
ಮಜಾ ಮೋಜು ಮಾಡ್ತೀವಿ ಮೋಜು
ಮಜಾ ಮೋಜು
ಇಸ್ಪೀಟ್ ಆಡೋದು ಅಂತವು
ಅಂತವೆಲ್ಲಾ ಮಾಡ ಬೇಡ್ರಪ್ಪ
ಅಂತ ಮಾಡ್ಬೇಕ ಕಣೋ ಅಂತ ಮಾಡಿದ್ರೆ ಲೈಫು.
ಪುತ್ತ ಪುತ್ರರು ಇ ಕೊಡ್ತಿರಲ್ಲ ರೊಕ್ಕ
ಅವ್ರಿಗೆ ಅವ್ರ ಕೈಕ ನಾವ ಅವ್ರರು ತಂದದುಡ್ಕೋ ತಿಂತಾರೆ
ಹ ಯಾವ ವರ್ಷದಲ್ಲಿ ನೀವು ದತ್ತು ಪಡೆದಿದೀರ ಅವ್ರ
ಅವ್ರಿಗೆ ಸುಮಾರು ಎರಡ್ ಸಾವಿರದ ಹನ್ನೆರಡರಲ್ಲಿ
ಹ್ಮ್
ಹ್ಮ್
ನಿಮ್ಗೆ ವಯಸಷ್ಟ ಈಗ
ನಮ್ಗೆ ಐವತ್ ತಾಕ ಬಂದದ ನೋಡ್ರಿ
ಐವತ್ತೆರಡು ವರ್ಷ ನಿಮ್ಗೆ
ಹ್ಮ ಭತ ಬಸ
ಹ ಕಾರ್ತಿಕ್ ಮೀಟ್ಟಿಗೆ ಗೊತ್ತಾ ಇಲ್ವಾ ನಿಮ್ಮಗೆ.
ಹ್ಮ ಹ ನಾನೆ ತಮ್ಮ ಕಶ ಮಷೆ ಗಟ್ಟೆ
ಹ್ಮ್ ಹ್ಮ್ ಅವ್ರನು ದತ್ತ ಪಡೀರಿ ನೀ ಈ ಸಲ
ಬೇಡಪ್ಪ ಅವು ಚಂದಿಲ್ಲ
ತುಂಬಾ ಹುಚ್ಚ ಹುಚ್ಚು ಮಾಡ್ತಾನೆ ಅವನು.
ಹ ಚಿಸ್ ಮಾಡರ್ ಬ್ಯಾಡ ನಂಗೆ
ಕೆಟ್ಟ ಬರೇ ಕೆಟ್ಟ ಆಲೋಚನೆಗಳ ಇರ್ತ ಅವನತ್ರ
ಏ ಅಂತ ಹುಡುಗರ ಬೇಡ ನಮ್ಗೆ
ಬೇಡವಾ ಅಂತವರು
ನಿ ಒಂತಲ್ಲ
ಹಾಗ ನಿಮ್ಮ ಬಾ ಬೊಗ್ಗು ಪಾಟೀಲ್ ಅವರು ಮತ್ತು ಖಂಡೇಶ್ ಅವರು ತುಂಬಾ ಚೆನ್ನಾಗಿದ್ದಾರೆ ಬಿಡಿ, ಹಾಗಾದ್ರೆ
ಯಾವ್ರ ಚೊಲೋ ಇಲ್ಲ ಅವ್ರಿಗೆ ನಾನ ಚೊಲೋ ಮಾಡಿನಿ ಬ್ಯಾಂಡೆತಿ
ನೀವು ಮಾಡಿರಿ ಎಷ್ಟು ವರ್ಷ ಬೇಕಾಯ್ತು ಆ ರೀತಿ ಮಾಡಕ
ಬಬು ಪಾಟೀಲನ್ ಹತ್ತು ವರ್ಷ ಹಡ್ದನು ಖಂಡೇಶ್ವರ್ ಜಲ್ದಿ ಬೋಗತಾರ ಅವರು
ಖಂಡೇಶ್ ಅವರು ಜಲ್ದಿ ಬಕ್ತಾರೆ ಬಗ್ಗು ಪಾಟೀಲ್ ಅವ್ರ್ದು ಹತ್ ವರ್ಷ
ಆತ
ಮತ್ತೆ ಏನಾದ್ರು ಮುಂದೆ ಯಾರನಾದ್ರು ಮತ್ತ ದತ್ತು ಪಡಿಬೇಕು ಅನ್ನುವುದು ಇದೆ.
ನಾ ಭಿ ಈಗ ಇಲ್ಲ ಭಗವಂತ ಗೌಡ್ರ ಬ ಕೆಲಸ ಬಿರಿ ರಾಜುಗೌಡ್ರ ಬಲ್ ಕೆಲ್ಸ ಹಿಡತಾ ಇದೀನಿ.
ರಾಜುಗೌಡರು ಅವರು ನಿಮ ಪರಿಚಯನ ರಾಜುಗೌಡರು
ಯ ಅವ್ರ ಮಲಿಗ್ ಟ್ರೀ ನಮಮ್ಮ ಊರ್ದು
ಹ್ಮ್ ಯಾವ ಊರವ್ರದದು ರಾಜಗೌಡ್ರದದು.
ಹೊರದು ಕೆಯಾಮಂಬಾವ
ಕೆಂಬ ಕೆಂಬಾ ಹ ಹೊಲ
ಎಂಬೋಯಾ ಹುಲಿಯರು
ಹ್ಮ್ ಹ್ಮ್ ಅವರು ಏನ್ ಮಾಡ್ತಾರೆ ಕೆಲ್ಸ ಅವ್ರ್ದ ಯಾವ್ದದೆ ಬಿಸ್ನೆಸು
ಅವ ಹೊಲ ಇದೆ ಹೊಲ
ಎಷ್ಟ ಎಕರೆ ಇದೇವ್ರ ಅವ್ರದು ಅಲ್ಲ.
ಸುಮಾರು ಇನ್ನೂರ ಐತರ ಇದೆ.
ಮುನ್ನೂರು ಎಕರೆ
ಇನ್ ಮರತ
ಕಡಿಮೆ ಇದೆ ಕಡಿಮೆ ಇದೆ ಅವ್ರ್ದು
ಹ್ಮ್ ಕಡಿಮೆ ಆತನ್ನೋಡ ಕಡಿ
ಹ್ಮ ನೂರರ ಆ ಚಕ್ರ ಕಬ್ಬಳ ಸರಿ
ಒಂದು ಇಪ್ಪತ್ತ ಎಕರೆ ಮೆಕ್ಕೆಜೋಳ ಬೆಳಿತಾರೆ ಇಪ್ಪತ್ತ ಎಕರೆ ಅ ಮಾವಿನ ಗಿಡ ಬೆಳಿತಾರೆ
ಹ
ಮತ್ತೆ ದಾಳಂಬಿ ಬೆಳಿತಾರೆ ಅಲ್ವಾ
ಹ ಹೌದು ನಿಮ್ಗೆಲ್ಲ ಹೆಂಗಗೆ ಗೊತ್ತು
ಅವರು ನಮ್ಮ ಅವರು ಸಮರ್ಥ ಕಮಿಕೇರಿ ಗೊತ್ತಲ್ಲ ನಿಂಗೆ
ಹಾ ಸಮತ್ ಕಂಕರಿತ ಗೊತ್ತು
ದಡವರವರ ಕಾಸ ಗೆಳೆಯ ಚಡ್ಡಿ ದೋಸ್ತ್
ಮ್ಯನೆೇಜರ್ ನು
ಹ್ಮ್
ೋ ಎಂಪ್ಲೈ ಅತಿ ವೀಕ್ ಅವ್ರೆ ಅಂತೆ
ಅದೇ ಈ ಸಲ ಅವ್ರ್ದ ಟೋಟಲ್ ಒಂದು್ ಆರು ಹೊಡದಾರ ಅವರು
ಹೌದಾ ಅದ್ರ ಬಗ್ಗೆ ಮಾತಾಡೋದ ಬೇಡ ಹೀಗೆ
ಅದೇ ಬೇಡ ಮತ್ತೆ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ
ಹೌದೌದು ಯಾಕಂದ್ರೆ ಅವನು ಇಲ್ಲೇ ಬಾಜು ಇದ್ದಾನೆ ನಮ್ಗೆ ಧನ್ಯವಾದ
ಅವರು ಡೈಾಗ್ರಾಮ್ ಗತರ ಅಲ್ಲೇ ನಿಮ್ಮ ಬಾಜುನ
ಇಲ್ಲ ಇಲ್ಲ ಸುಮ್ಮ ಅಂದೆ ಈಲ್ಲಿಂದ ಪಟೋಕ್ ಯಾವ ಬರ್ತಿದೆ ನಿಮ್ಮ ಹತ್ರ
ಇಲ್ಲಿ ಒಬ್ಬರದು ಬರ್ತ್ಡೇ ಇದೆ
ಹ್ಮ್
ಯೂರು ಗೊತ್ತಳ ಕೃಷ್ಣ
ಕೃಷ್ಣನ ಅವರ್ ಮ ಐತಿತಾ
ಹ್ಮ್ ಕೃಷ್ಣ ಅವರ ಬರ್ಡೇ ಇದೆ ಅದಕ್ಕೆ ರಾಧಾ ಅವರು ಪಟಾಕಿ ಹಚ್ಚಿದ್ದಾರೆ ಚಂದ್ರಲಾಂಬಾ ಹಾಸ್ಟೆಲ್ ಅಲ್ಲಿ
ಹಬಬಬಬ ಅವಲ್ಲ ದೋರ ಐ್ತಲ್ರ
ಹ್ಮ ಮತ್ತೆ ಇಲ್ಲಿ ಹಚ್ಚಿದಗ್ ಗೊತ್ತಾಗುತ್ತಲ್ಲ ರಾಧಾಕೃಷ್ಣನ್ ಬಗ್ಗೆ ನಮ್ಮ ಹಾಸ್ಟೆಲ್ ಮುಂದು ಅದಕ್ಕೆ ಅವರು ಅವ್ರ ಹಾಸ್ಟೆಲ್ ಮುಂದ ಹಚ್ಚಿದಿದ್ದಾರೆ ನಮ್ಮ ಕೃಷ್ಣ ಅವರು ಮೇಲೆ ನಿತ್ತ ಹೀಗೆ ನೋಡ್ತಾ ಇದ್ದಾರೆ
ಅದೇ ಅದು ಎಕ್ಸಾಕ್ಟ್ ಹನ್ನೆಡ ಕಸ್ತರ್ ನೋಡ್ರಿ ಪಟಾಕಿ ಇಲ್ ಮುಡ್ಕೋತ
ಹ
ಹ್ಮ್ ಹ್ಮ್ ಹ್ಮ್
ಊಟ ಮಾಡಿದ್ರ ಇ ನೀವು ಇವತ್ತು
ಹ್ಮ್ ಉಊತ್ತರ ಆಗಿದ್ದೇನೆ ನಿುಮ್ದು
ಹ್ಮ್ ನಮ್ದು ಆಗೈತಿ
ಏ್ ಸದ್ರೀ ನಮವು
ಇನ್ನುೂ ಒಂದಿದೆ
ಇನ್ನ ಒಂದ ಇದೇನಾ ಎರಡ ಜೇನಾ
ಇನ್ನು ಒಂದಿದೆ ಈಗ ಮೂರ್ ಮಾಡಿದ್ರಿ.
ಹ್ಮ
ಮುಂಜಾನೆ ಒಂದ್ ಮಾಡಿದ್ರಿ.
ಹ್ಮ
ನಾಲ್ಕ ಆಯ್ತು ಇನ್ನೊಂದು ಬಾಕಿ ಇದೆ.
ಇದೊಂದ ಮುಗ್ಸಬಿಡೋಣ ಬೇಡ.
ಹಾ ಹಚ್ಚಿ ಮತ್ತೆ ರಾಜುಗೌಡರು ಕಾಯ್ತಾ ಇದ್ದಾರೆ.
ಹೌದಾ
ಹ್ಮ್
ಓಕೆ ಅಂದ್ರ ಹಸ್ತಿನೋಡ ಈಗ.
ಹಚ್ಚಿ ಹಚ್ಚಿ ಅ ಕಾಲ ಆಯ್ತ ಹಚ್ಚಿ.